ಹಲೋ ಕಟ್ ಮಾಡಿದಲ್ಲ ಯಾಕ್. ಲಾಸ್ಟ್
ಹತ್ತು ನಿಮಿಷ ಆಯ್ತದು ಕಟ್ಟಾಯ್ತಾನೆ.
ಕಟ್ ಆಗ್ಬಿಡ್ತಂತ ತಾನೆ ಕಟ್ ಆಗುತ್ತೇನ ಅದು.
ಕರೋ ಹತ್ತು ಹತ್ತು ನಲ್ವತ್ತಾಗಿತ್ತು.
ತಾನೇ ಕಟ್ ಅದರಿ ಕಟ್ ಮಾಡಬೇಕ್ ನಾವ ಫೊರ್ಸೇಬಲಿ.
ಗೋ ಒಮ್ಮಮ್ಮ ತಾನೇ ಕಟ್ಟತ್ತ ಅನ್ನೊಂದ್ ನಿಮಿಷದ ಮ್ಯಾಗ ಹೋದ್ರ.
ಯಾಡ್ ಯಾಡ್ ತಾಸ ಮಾತಾಡ್ರ ಅಂತ ಅಲ್ಲಿ. ಹ
ಇದು ಲೆ ಅದೇ ಬಿಜಾಪುರ ಕೋಚಿಂಗ್ ಹೋಗಿದ್ವಿ ನೋಡು.
ಹಾ ಹೋಗಿದ್ದೆ.
ಅಲ್ಲಿ ಪಿಜ್ ಎತ್ತಿತ್ಲೆ.
ಹತ್ತ ಸಾವ್ರ.
ಹಾ ಸಾವ್ರ ಖರ್ ಮಾಡ ಎ
ಏ ನಿಮ್ಮ ಆಯಿ ಮತ್ ಇಲ್ಲಿ ಕಾಲಜ ಫೀಸ್ ಕಡಿಮೆ ಇತ್ತ ಅಂತೀನಿ ಮತ್ತ್ ಅದ್ರ ಸಂಬಂಧ ಮತ್ ಹೆಂಗಿದ್ರ ಕಡಿಮೆ ಕಾಲೇಜ್ ಕೊಟ್ಟಕೊಳ್ತೀನಿ ಇಲ್ಲಿ ಅಬದಯ. ಅಲ್ಲಯಾರ ಹೋಗಿರ್ತಾವ ಮತ್ ಹೋಗವು.
ಅಬೂದದ ಟೋಟಲ್ ಎಷ್ಟ ಆಗ್ಯದ ನಿಮ್ದ
ನಲವತ್ತಾರ ನಲ್ವತ್ತಾರ ಒಂದ್ ಲಕ್ಷ ಹೋಗೆತ್ ನಿಮ್ದ.
ಅದಕ್ಕೆ ಇಷ್ಟು ಇದು ಮಾಡತಿ ಒಪ್ಪ ನೀ ನನ್ನ.
ಯಾವ್ದ್ ಮಾಡತಿ.
ಅದಕ ಈಗ ದುಲ್ ದುಲ್ ದುಲ್ ಮಾಡಾತಿ ಖರ್ಚು.
ಏನ್ ಡೂಂ ಮಾಡತಿದೆವೋ.
ಇದು ರವ್ಯಾ. ಚಲೋತನ್ನಲ್ಲೆ
ಏನ್ ಚಲೋ ಇದ್ದಿಲ್ಲಪ್ಪಾ ಅಲ್ಲಿ.
ಸಿಟಿ ಕೊಚಿಂಗ್ ಅದು
ತೊಲೈದರು
ಶ್ಯೂರಿಟಿ ಬ್ಯಾಂಂಗಗೆತ ನಿ ಇಂಜಿನಿಯರಿಂಗ್
ನೀರಿಂಗ ಅಯ್ಯೋ ಅಯ್ಯೊ ಅರವತ್ ಸಾವಿರ.
ನಾ ತೊಂಬತ್ ಸಾವಿರ ಅಯಕಂದ ನಾವತ್ ಸಾವಿರ ಕಡಿಮೆ ಇದೆಯಲ್ಲ.
ಹ್ಮ್ ಕಡಿಮೆದೆ ಮತ್ತ.
ಮತ್ತೆನ ನಡ್ತ
ಹೇಳ್ಬೇಕು.
ಸುಮ್ಮ ಅಗ್ರೀಕಲ್
ಅಗ್ರಿಕಲ್ಚರಾ.
ಹ್ಮ್
ತ್ತ
ಅಗ್ರಿಕಲ್ಚರ್ ವೆಟನರಿ ಎ ಮಾಡ್ಬೇಕಿತ್ತು.
ಅಲ್ಲ ನೀವ್ ಮಾಡ್ಬೇಕಿಲ್ಲ ಅಂದೆ
ವ್ಯಾಟರ್ನರಿ
ಅದೇ ಪಾ ನೀವ್ ಮಾಡ್ಬೇಕಿಲ್ಲ ಅಂದೆ
ಣ ನಟೆಡ್ ಲಕ್ಷ ಇದ್ವು ಯಾಡ್ ಲಕ್ಷತ್ರಾಗಿ ಆಗಿಂದು
ಹಾ
ಅದಕ ಮಾಡಿಲ್ಲಾನ
ಎಷ್ಟ ಎನಾಗಲ್ಲ ಮಾಡಬೇಕು ಪೇಮೆಂಟ್ ಇಟ್ ಮಾಡ್ಬೇಕು.
ಆ
ವಿಮ್ಯಾನ್ ಶೀಟ್ ಮಾಡ್ಬೇಕಪ್ಪಾ
ಆ ಟೊಕ್ಬೇಕ ಅಲ್ಲರವೆ ನಿನ್ ಅದ್ನ ಅಕ್ದ ಒಂದೊಂದ್ ಲಕ್ಷ ಕಟ್ಟದು
ಏನಪ್ಪಾ ನೀನ್ ಸೌಕರ ಮನ್ಶದಿ ಈಗ
ಒಂದೊಂದ್ ಲಕ್ಷ ಕಟ್ಟದಕ್ರರಿ ಅರ ಬಾಳತ್ತ ಒಂದೊಂದ ಲಕ್ಷ
ಹ್ಮ್ ಮಾಡ ಗವರ್ಮಂಟ್ ನೌಕರಿ ಐತ್ ತನಪ್ಪ ಹೋಗ್ಬೇಕಪ್ಪಾ.
ಹ್ಮ ನನ್ ಖರ್ಚು ಮನೆ ಬಾಳ ಐತೆ
ಏನ್ ಕರ್ಸಲ್ಲಾ ನೌಕರನೇ ಐತ ಅಂತ ಮತ್ತ ನ್ ಕರ್ಸ ಮಾಡ್ತೇವಿ
ಈಗ ನೌಕರಿ ಇದ್ರೆ ಎಲ್ಲ ಶಾಂತಿ ಪಂಚ ಗೋರ್ಮೆಂಟ್ ಮಾಡಿ ಕೊಡುತ್ತಾ ಏನ?
ನಾವ ಪಗಾರ ಕೊಡ್ತಾರಲ್ಲ.
ಪಗ ಸಾಲಲ್ಲಿ ನಮ್ ಶಾಲಿ ನಮ್ಮ್ ಅಣ್ಣರ್ ಸಾಲಿ
ಹೊಲ ಮತ್ತೆ ಹೊಲ ಏನ್ ಮಾಡ್ತಿದ್ ಮತ್ತ?
ಗೊಬ್ಬರ ಎಣ್ಣೆ
ಹ ಮತ್ತ ಹೊಲ್ದಾಗ್ ಗೊಬ್ಬರ ಹೆಣ್ಣಾಗ ಫಸಲ್ ಕೊಡ್ತಾರ ಒಳ್ಳ ಕಡಿ ಹೆಂಗಿದರಿ
ತಲಾರ ಬರ್ತನ್ರಿ ಅದು
ಸಾಲ ಮಾಡುವಾಗ ಬನ್ ಬ ಸ್ವಲ್ ಹೆಂಗಿದ್ರು ಒಳ್ಳಿ ಬಂದ ಬರ್ದ ಗೊತ್ತಿರ್ಬೆಕ್ ಸ್ವಲ್ಪ್ ಸಾಲ ಮಾಡ್ಬೇಕ್ ಏನಾಗಲ್ಲ.
ಅದೇ ಐವತ್ ಸಾವಿರ ರೂಪಾಯಿ ಲಾಭ ಅಲ್ಲ ಕರ್ ಚು ಗೊಬ್ಬ್ರ ಎಣ್ಣೆ ಬುಕ್ ಕೊಟ್ರ ಅದೇ ಐವತ್ ಸಾವಿರ ರೂಪಾಯಿ ಲಾಭತ್ ತಡು
ಅದೇ ಸರ್ ಸಾಲ ಮಾಡ್ಬೇಕು ಒಂದ್ ಸ್ವಲ್ಪ್ ತಿಂಗಳ ತಿಂಗಳು ಬರ್ತಾವ್ವ್ ನೀವ್ ವಣೆಗೆ ವರ್ಷಕ್ ಒಂದ್ಸಲ ಬರ್ತವ್.
ಲೋ ಲೋನ್ ಮಾಡಿವ್ರಿ ಲೋನು
ಎದುರು
ತಿಂಗಳಿಗೆ ಇಪ್ಪತ್ತೈದು ಸಾವರ ರೂಪಾಯಿ ಕಟ್ ಆಗ್ತ ಬರ ಬರ್ದ ಇಪತ್ತು ಸಾವಿರ ರೂಪಾಯಿ ಬರ್ತಾ
ಹ್ಮ್ ಎದರದ್ ಲೋನ್ ಮಾಡಿದೀ
ನಮ್ಮಣ್ಣ ಎದುರೊದೊ ಮಾಡನಾ
ಏನ್ ಸಾಲ ತಗೊಂಡ್ರ ಲೋನ್ ಮಾಡ್ಲವ್ ಲೋನ್ ಮಾಡಬೇಕ
ಹದಿನೈದು ಲಕ್ಷ ತಕೊಂಡಂನಂತ
ಹದ್ನೈದು ಲಕ್ಷ ಕೇಳಬೇಕಿ ಏನ್ ಮಾಡಿ ಅಂತ ನಿ
ಜಾಗ ಇಡಿದಾನಂಥ
ಓಹೋ ಜೋರ ಉಂಟ
ಹೌದು ಯಾತ್ರೆ ಇಪ್ಪತ್ತ ಎಂಟಕ್ ಮುಗಿತ್ತು ಮಗನೆ
ಏನು ಜಾಗ ಅದ
ಹ್ಮ್ ಅದು ಲೋನು
ಹ್ಮ್ ಆಯ್ತು ಮತ್ ಜಾಗರ ಆಯ್ತಲ್ ಮತ್ ಕಡಿ
ಜಾಗ
ಅವನಿ ಗಿಡ್ದನ್ ಜಾಗ ಅವನಿ ಗಿಡ್ದದನ್ ಜಾಗ ಅವನಿ ಗಿಡ್ದದನ ಜಾಗ ಜಾಗ ಅವನಿಗೆ ಇಡಿದನ ಜಾಗ
ಯಾರಿಗೆ ಕಲಕ್ಕ ಹೌದು ಮತೆ ಹೌದು ಮತ್ತೆ
ನಿಮ್ದ ಏನು ಸೆಟಲ್ ಮಾಡಬೇಕಲ್ಲ ಜೀವನ ಮುಖ
ಹ್ಮ ಸೆಟ್ಲ್ ಮಾಡ್ಲಾರ ಇರ್ತಾರೆಂಲೇ
ಶರ್ಟ್ಲ್ ಆಗತ್ತೈತ್ಲೆ, ಶರ್ಟ್ಲ್ ಆಗಬೇಕು ಲಾಸ್ಟ್ ಹೊಲ್ದಾಗೈತ್ ಹೊರಮನೆ ಮಾಡದಪ್ಪ.
ಹ
ರೈತ ಅಂದುಬಿಡೋದು, ಜೈ ರೈತ ಅಂದುಬಿಡೋದು ನವಿನಗ. ವಿಡಿಯೋ ಮಾಡಿಕಂತ ಜೈ ನವೀನ್ ಅಂತ ಬರ್ದತಿದನಲ್ಲೇ ಅವ. ವಿಡಿಯೋ ಮಾಡ್ತಾನೆ ನೋಡು.
ಹಾ, ಹಾ ಅವ ಅಬ್ಬ ಅವ್ರ್ದ ವಜ್ಜ ನಡದ್ತ ಅವ್ರ್ದ ಚೇತನ್, ನವೀನು.
ಅವನ ಜೊತೆ ಮಾಡಿಬಿಡ್ದು ಜೈ ರೈತ ಆ ಮತ್ತೆ ಮಾಡ್ಬುದು.
ಯ ಹಾ, ಮತ್ತೆ ಬೇರೆ ಐತೆ ಮತ್ ಅದು.
ತಳೆ ಅಟೆ ಇರು ನೀರು ಕುಡಿತಿನಿ.
ಏನಾರ ಕುಡಿ..
ಹ್ಮ
ಹಲೋ,
ಹಲೋ,
ಮತ್ತೇನ ನಡದದರವಿ.
ಹೇಳಬೇಕು ನಾಗರಾಜು. ನಾಗರಾವು,,
ಬೆಳಗ್ಗೆ ಯಾರ ಮ ಮಧ್ಯಾಹ್ನ,
ಸೆಮ್ ಎಕ್ಸಾಮು ಅದ ಮಧ್ಯಾಹ್ನ ಬೆಳಗ್ಗೆ ನೋಡ್ಬೇಕಕ್ ನ ಗೊತ್ತಿಲ್ಲ. ಅವುಸನೆ ಬಂದ ಮೇಲೆ ನೋಡೋನು.
ಸಾಮಾರಲ್ಲ ಸನಿ ಇನ್ನ ಎರಡು ದಿನ.
ಅವಾಗೆ ನೋಡಂ ತಗಯಾಕತಲಿಕೆಡ್ಸಂರಿ, ಕಡ್ ಮಲ್ತಾನ ಟೈಮ್ ಐತ್ರಿ ಇನ್ನ ಎರಡ ದಿನ ಟೈಮ್ ಐತ್ರಿ.
ಹೌದಾ,
ಹ್ಮ,
ಒದತಿಲ್ಲ, ನಮ್ಮ ಬರ ಕಾರ್ಯನ ಗಳಸಕತ್ತ., -
ನಿನ್ಗೈತೆನೆ ಗಳ್ಸಕೈತಿ ನಾನ ನೀನ್ಹೆಂಗ ಕಳ್ಸಕೈತಿ.
ಒಂಬಂದ ಒಮೇಲಿ ನಾಕಕ್ನೂಹೆಂಗ, ಗೋ ತ್ತಲ್ಲ ಇಲ್ಲ ನಿಗೆ
ನಿನ್ಗನ ಎಂಟನೂರ ಬಂದಾವ ಅಂತ ಹೇಳಳ್ಬಳ ಅಣ್ಣಿ ನಿನಗೆ ಎಂಟುನೂ ಬಂದ ಒಂತ ತ ಆಡ್ಸ್ಬಡಿ ಸೂರ್ಯ ಹೇಳ ನನಗ.
ಸೂರ್ಯ ಕೇಳ ಎರಡನೂರ ಅರವತ್ತು ರೂಪಾಯಿ ಬರ್ತಾ ವಿಲ್ಲ.
ಎಲ್ಲ ಸುಡ ಮಕ್ಕಳು ನೀವು ಅದರ್
ನಾನು ಇವತ್ತು ಮುಂಜೆನೆ ಸೂರ್ಯನೆ ಕೇಳ ಸ್ಕ್ರಿನ ಶಾಕ್, ನೂರ್ ಬಂದಐತೆ ಮತ್ತ ಯಾರ್ ಗೂಡ ಮಾತಾಡಿ. ಸೂರತ್
ಲ ಒ ಕ ಎ ರೂ ಪೈತದ
ಅದೇ ಒಂದ್ ಕಾಲಿಗೆ ಎಂಬತ್ ಐತಿ ಮತ್ ಬರಬೇಕಕ್ಕಿಲ್ಲ ಒಂತ ಆಟ, ಇಪ್ಪತ್ ಎಂಟ ಮೂರ್ಲ ಇಪ್ಪನಾಲ್ಕು ಹ್ಮ ಕರೆಕ್ಟ್ ಬೈತಿ ನಾ ಇಪ್ಪತ್ ಕಾಲ್ ಮಾತಾಡೀನಿ
ಹ್ಮ್
ಎಂಟು ಮೂರ ಇಪ್ಪತ್ನಾಲ್ಕು ನ ಒಂದು ನವತ್ತು ರೂಪಾಯಿ ಒಂದಾ ಅ ಎರಡು ಸಾವಿರ ಆ ಯಸ ಎರಡು ಸರ್ವರೋ ಅದ್ರಾಗ ಒಂದ್ಾಲ್ಕು ವಷ್ಟಗವ ನಾಕಕ್ ನಾಕ ಕಾಲ್ ವೇಸ್ಟ್ ಆಗುವ
ಹೇ ಏನ್ ಎಂಟ ಮೂರ್ಲ ಇಪ್ಪನಾಲ್ಕು ಮಾರಾಯ
ಮುಂದ ದಿನ ಬರ್ತರ್ಕೆ
ಅದ ರಿಫ್ರೆಷ್ ಆಗಿ ಬರ್ತಾವ ಮರಿ ಆಮೇಲೆ ಯಾರು
ಯಾರೋ ಬೈಕ್ ತೊಂದರೆ ನಂತಲ್ಲಿ ಯಾಪ್ಲಸ
ಯಾರು ಹ ಇವ ಪ್ರಶಾತ್
ಅಂತಪುರ ಮಾಡ ನಾವ
ಚಂತನ್ ಅದ್ ಮಾಡಿದ್ರ ನ್ ಚೆಂತನ್ ಕೆಲ್ಸ ಇಿಲ್ಲ ಮತ್ತತ್ ನ್ ಮಾಡ್ತತಿವಿ ಅವ ಏನ ಕಂಪಿಟೇಟಿವ್ ಅದಾಗ ಓತಾನ ಅಂದ್ರಪ್ಪ ಏನ್ ಮಾಡನ್ ಗೊತ್ತಿಲ್ಲ ನ ಹ್ಮ
ಇವ ಗೊತ್ತಾ ನಿನ್ಗ ಮರ್ಯ ನಿಮ್ ಕ್ಲಾಸ ಮರ ಅಪ್ಪ ಹಾ
ಹಾ ಹಾ ಮರ ಪಪ್ಪ ಯನ ಯ ಯ ಮರಪ ಹಾ ಹಾ ಹಾ ಏನಯ್ತಿ
ಗೊತ್ತೇ ಏನುವಂಡೆ
ಗೊತ್ತು
ನಮ್ ದೋಸ್ತಾವ
ತೊಣ್ಣಿ ಇಂಡೋನ್ಸ
ಮತ್ತೆ ಉತ್ಸವ ಹಾವ ದೋಸ್ತ
ಅವ ಶಂಟ್ರಾಗ ನಿಮ ದೋಸ್ತ ತನ್ಲಿ ಎಲ್ಲಿಂದ ದೋಸ್ತಿ ನಿಮ್ಗೆ
ನಾನು ಲೀ ಅವರು ಅಣ್ಣ ಆಯ್ತು ಅಲ್ಲ ನಮ್ಮ್ ನಮ್ಮ್ಊರಜವ ತಮ್ಮ ನಿಮ್ಮ ಊರಜ ಅಲ್ಲಿಯ ಬಂಬ್ ಪರಿಚಯ ಆಗಿದನಾ ಕ್ರಿಕೆಟ್ ಆದದು ಆಡಕ್ಡ
ಕ್ರಿಕೆಟಾ
ಹ್ಮ್
ಕ್ರಿಕೆಟ್ ಅಂತ ಆಡ್ತರ್ಬೇಕು ನ್ಂಗ ಗೊತ್ತ ಕ್ರಿಕೆಟ್ ಆಡ್ತರ್ಬೇಕು ಹ್ಮ್ ಗೊತ್ತಿಲ್ಲಾ ಜಾಸ್ತಿ
ನಮ್ಮ್ ಪ್ರಿನ್ಸಿಪಲ್ ಮಗ ಗೊತ್ತು
ನಿಮ್ಮ ಪ್ರಿನ್ಸಿಪಲ್ ಮಗ ಏನು ಯಾರ ಹೆಸರು ಏನು
ದೇವ ದೇವ್ ದೇವರಾಜ್ ಪೂಜಾರಿ ಹ್ಮ್
ಹಾ
ಎರಡ್ತಾ ಎರಡ್ತಾ ಟ್ರನ್ಸ್ಫರ್ ಆಗಿ ಬಂದೆ ನಮ್ಮ ನಮ್ ಮುರಜಿಗೆ ಏಳ್ ತಕ್ಕ ಲಾಸ್ಟ್ ಬೆಂಚಳ್ಳಿ ಒಂದು ಚಡ್ಡಿದಾಗ ಎತ್ಬಿಟ್ಟಿದ್ದ
ಬರೇ ಇಂಥದ ಮಾಡ್ತಾರಲಿ ನಿಮ್ ಕಾಲೇಜ್ದಾಗ ಮಾಡ್ತಾರ ಯಾರಾದ ಬೇರೆ ಕಾಲೇಜ್ದಾಗ ಮಾಡಾರಲ್ಲಂತ
ಬಿದ್ದ ಬಿದ್ದಾಕ ರವೆ ಒಂದ್ಸಲ ಏನಾಗತ್ ಗೊತ್ತಾನ ನನ್ ಮಕ್ಕಂದಿನ ಸಂಡೆ ಸಂಡೆ ಐತೆ ಕ್ಲೋಸ್ನ್ ಇದ್ದಿದ್ದಿಲ್ಲ ಏನ ಇದ್ದಿದ್ದಲ ಬಂದಪ್ಪಾ ಬಂದ್ ಒಂದ್ ಎರಡ್ ಸಲ ಎಬ್ಬಿಸನ ಎದ್ದಿಲ್ಲನು ಎಬ್ಬಿಸಿ ಬ್ರಷ್ ಐತನ ಕೊಳ್ಳೆ ಬಟ್ಟೆ ಹೋಗಿಯೋಕೆ ಹೋಗತೀನಿ ಬ್ರಷ್ ಐತನ್ ಕೊಳ್ಳೆ ಬಟ್ಟೆ ಹೋಗಿಯೋಕೆ ಹೋಗತೀನಿ ಅಂತಂದನ ಹೇಯ್ ಇಲ್ ಹೋಗೋ ನನ್ ಮಾಕೋ ನೀನು ಏನು ತಲೆ ಕೆಟ್ಸಕೊಡ ಮಕ್ಕಂದಿನಿ ಹೋಗ ಅಂತ ಅಂದ್ರ ಕೇಳಲಿಲ್ಲಾಪ್ಪ ಅಟ್ಟ ಆದ್ರುನು
ಹ್ಮ್
ಮತ್ತೆ ಏಳು ಒಂದು ಎರಡು ಮೂರು ಸಾಲ ಎದ್ದಿಸಿನಪ್ಪ ನಿಮ್ಮ ಅಪ್ಪ ದೊಡ್ಡ ಪ್ರಿನ್ಸಿಪಾಲ್ ಅದನಾ ಒಂದು ಹತ್ತು ರೂಪಾಯಿ ಬ್ರಶ್ ಕೊಡಿಸನೆ ನಿನಗೆ ಅಂತ ಅಪ್ಪ ಆ ಸಿಟ್ಟಿಗೆ ಹೊಡಿಯೋಕೆ ಬಂದ್ನಪ್ಪ ನಮ್ ದೋಸ್ತ್ರ ಅವರು ಅಂತ ಬ್ರೋ ಯಾರ್ ಕೇಳಿದೀಯಾ ನಿಮ್ಮ ಅಪ್ಪ ದೊಡ್ಡ ಪ್ರೈನ್ಸಿಪಾಲ್ ಅದನ ಹತ್ತು ರೂಪಾಯಿ ಬ್ರಶ್ ಕೊಡ್ತದ ನಂಗಂಗಂತ ಬೆತ್ತ ಬೇದ್ರಪ್ಪ ತಾಡಿ ನಮ್ಮ ಅಪ್ಪಗೆ ಹೇಳಿತಿನಿ ಅಂತ ನಮ್ಮ ಅಪ್ಪಗೆನ ಅಂತ ಹೇಳಿ ಹೋಗ್ಬಿಟ್ಟು ಹೋಗಿ ಹೇಳಿಕೊ ಹೋಗಿ ಯಾರಿಗೆ ಹೇಳ್ತಿ ಹೋಗು ಅಂತ ಹೇಳಿದೆ ನಾನು
ಹೇಯ್ ಮಕ್ಕಂದ ಇಲ್ಲಿಯ ಮಕ್ಕಂದಾನ ಹೊಡೆದು ಎಬ್ಬಿಸಿ ಎಬ್ಬಿಸಿ ಎಬ್ಬಿಸಿ ಕೇಳಕತನ ಬ್ರಶ್ ಐತನ್ ಕೊಡ್ಲೆ ಇಲ್ಲ ಇಲ್ಲ ಅಂತ ಹೇಳತೀನಿ ತಲೆ ಹಾಪ ಆಗಿಬಟ್ಟಿದೇ ನಂದು ಹಂಗ್ ಹಾಗಿ ಹೇಳೀನಿ ನಾನ್ ನಿಮ್ಮ ದೊಡ್ಡ ಪ್ರಿನ್ಸಿಪಾಲ್ ದೊಡ್ಡ ಸುಮ್ನೆ ನೀನು ನೇಡಿ ಹೋಗ ಅಂತೇಳಿ ತತ್ತ ಬೈದು ಕಳಿಸಿನಿ ನಿಮ್ಮ ಅಪ್ಪಗರ ಹೇಳೋ ಯಾರಿಗರವಳು ಹೋಗ ಅಂತ ಹೇಳಿಬಿಟ್ಟನ ಹೋಗ ಅಂದ್ರೆ ಪಿಟಿ ಸರ್ ಗೆ ಹೇಳಿದ ಪಿಟಿ ಸರ್ ಗೆ ಹೇಳಿದ್ರೆ ಸರ್ ಮಕ್ಕಂದ ನ್ರಿ ಮಕ್ಕಂದ ಅವನ್ಸ ಎಬ್ಬಿಸಾಕ ರಾತ್ರಿ
ಅಲ್ಲ ಬರಬರಿ ಪಿಟಿ ಸರ್ ಏನ್ ಮಾಡ್ತಾನ ಬರಬರೀ ಅಡಿಯಲ್ಲಿ
ಅವ್ರರಿಬ್ರು ಕ್ಲೋಸ್ ಇದರ್ಲ ಬಾಳಜ ಸಮುಖ ಇದಾರ ಅವ್ರು
ಅಲ್ಲ ಮತ್ ನಿಮ್ಮ್ ಅಪ್ಪ ಬ್ರಶ್ ಕೊಡಿಸಕ್ಕ ಆಗಲೇನು ಪ್ರಿನ್ಸಿಪಾಲ್
ಏ ನಿಮ ಸುರೇಶ್ ಸುರೇಶ್ ನಿಮ್ಮ್ ಇದ್ರಗ ಇಲ್ವಾ
ಸುರೇಶ ಸುರೇಶ್ ಪತ್ತಾರ್
ನಿಮ್ ಪ್ರಿನ್ಸಿಪಾಲ್ ಏನೋ ಸುರೇಶ್ ಅವ್ರ ಅಡ್ರೆಸ್ ಏನೋ ಇಟ್ಟು ನೋಡು
ಸುರೇಶ್ ಅಡುಡ ತಡುಪಿಡಿಯ ಹಾ ತಡೆಬಿಡಿ
ಅವ್ರ ನ್ ತುಲ್ರ ರಾತ್ರಿ ಕಾರ್ ತಗೊ ಬರ್ತದ್ರಪ್ಪ ರು ಗೋಡಂಬಿ ದ್ರಾಕ್ಷಿ ಏನೇನ್ ಚಲೋ ಚಲೋ ಮೀಟ್ರಲ್ಲಿ ಇರ್ತ ನೋಡು ಒಟ್ಟು ಕಾರ್ ಹಾಕೊಂಡ ಹೋಗಬಿಟ್ರಪ್ಪ ಸೋಳೆ ಮಕ್ಕಳು ಅಂದ್ರೆ ಅವ್ರ ಲೈಫ್ ಭಾರಿ ಎಂಜಾಯ್ ಮಾಡ್ತಿದಾರೆ ಲೈ ನಮ್ಮೂರರ್ ಜಾಗ ಒಂದು ಎರಡು ದಿವಸ ನಮ್ಮೂರುರ್ ಒಂದ ಎಡು ದಿವಸ ನಿಮ್ಮೂರು ಅರ್ಜ ಒಂದ ಎಡು ದಿವಸ ಅವೀ ಯಾದ್ಗಿ ಒಂದ್ ಎರಡು ದಿವಸ ಕುಡತಾ ಕುಡುದು ಬ ಭಾರಿ ಎಂಜ್ರೆ ಮಾಡ್ತಿದ್ದ
ಏನ್ ಬಾರಿ ಹೊೋಗಳಾರತ ಒಂದ ಕಳ ಬಂದ್ ಸನ್ಮಾನ ಮಾಡಾರ
ಯಾರಿಗೆ
ಹ್ ಇವ ಅಮರಿ
ಗಣಪಗ
ಹಾ
ಅದ್ರಾಗ ಅದೇ ಊರ ಅವರ್ದು ಒಡಗರಿನ